ಹಲೋ
ಹಾ ಕೇಳಾತೈತೆೇನಿಲ್ಲ.
ಯಾಕ್ಲೇ ಇದು ಬಿಟ್ಟೋಗಿದ್ದೇನು.
ಇಲ್ಲ ಅಂದ್ರ ಸ್ವಲ್ಪ್ ಲೇಟ್ ಆಗಿ ತಗೊಂತ್ದು.
ಹ್ಮ್
ಜಾಯ್ನ್ ಆಗಿ ಒಂದ ಹತ್ ಸೆಕೆಂಡ್ ಆಯ್ತ ಅದ್ರ ಲೇಟ್ ಆಗ ಜಾಯ ತಗೊಂಡ. ತದಾನ ಏನಿದೆ. ಇಲ್ಲ.
ಹ್ಮ್ ಹ ಮತ್ತೆನ್ ಶಿವ
ಏನಲ್ ನೋಡವ ಆ ಚಾ ಮಾಡ್ಬೇಕ ಇನ್ನ ಚಾ ಕುಡಿಬೇಕರ್ಲಾ
ಹ್ಮ
ಮತ್ತ್ ಮದ್ಲಿ ಮಾಡ್ದೇವಿ ಹ್ಮ್ ಒನ್ನೇ ತರ್ಟಿ ಹೋಗತ
ಹೌದಾ
ಹ್ಮ್
ಗಾನ
ಬಾ ನೀನು ಬೆಂಗ್ಳೂರ್ಕ ಅಲ್ಲೇ ವಿಧಾನಸೌ ದಾಗ ಯಾವ್ದದು ಇನ್ನೊಂದು ಇಸ್ಕಾನ್ ಟೆಂಪಲ್. ಬನ್ನೇರುಘಟ್ಟ ಅದು ಎಲ್ಲಾ ನೋಡಿ.
ವಿಧನ್ಸೌಧ ನೋಡಿನಿ ಇದು ನೋಡಿನಿ ಇದು ಏನದು ಇಸ್ನ್ ನಡಿನ
ಹ್ಮ್ ಇನ್ನು ತಗಡದಾಳಲ್ಲಿ ಕಟೆರಮನ್ ಟೆಂಪಲ್
ಹ್ಮ್ ನಮ್ಮ ಅಕ್ಕ ಮೊದಲು ಅಲ್ಲೇ ಜ ನಮ್ಮ ಅಕ್ಕ ಮೊದಲು ಅಲ್ಲೇ ಜಾಬ್ ಮಾಡ್ತ್
ಎಲ್ಲಿ
ಕಾಟಾರಮ್ಮ ದೇವಸ್ಥಾನ ಇ ಗತ್ತು ಹೊಸಕೋಟೆ
ಹಾ
ಹೊಸಕೋಟೆ ಒಳಗೆ ಇದ್ದ
ಹ್ಮ ಹ್ಮ್
ಹ್ಮ
ಮತ್ ಬೇರೆಯವ್ರ ನೋಡಾಕತ್ ಬಾ
ಹೇಳಿದ್ರು ನನಗೂನು ಒಂಬತ್ತನೇ ತಾರೀಕ್ ಬಾ ಮಂಗ್ಲ ಇರ್ತಾಳಲ್ಲ ಅಂತ ಅದಕ್ಕೆ ಇಲ್ಲಕ್ಕ ಬಂದಾಳ ಇಲ್ಲಕ್ಕ
ಈಗ ನೆಕ್ಸ್ಟ್ ಇಲ್ ಕ ಎಕ್ಸಾಮ್ ಮುಗ್ದಿಂದ ಬಾಲ್ ಒ ಒಂದು ವಾರರ ಸುಟ್ಟಿ ಕೊಡ್ತ
ಕವಿ ಮದ ವತ
ಎಂದದ
ಅನ್ಯಾಡುಕ್
ಅಥಂಟ್ರೆ ವಾಪಸ್ ಬರಾತೇಳ ಒಂದ್ ವಾರ ಇದ್ದೆ
ಒಂಬತ್ತನೇ ತಾರೀಕ ಬಿಡ್ತಾರ ಒಂದ್ ತಿಂಗಗಳು ಸೂಟ್ ಿ ಅದಕ್ಕ ಬರ್ತೀನಿ ಬರ್ತೀನಿ ಹ ಸ್ವಲ್ಪ ಸ್ವಲ್ಪ್ ಚಂದ ಬರ್ತನಿ ನಾನ್ ಮಾರಿ ನೋಡಂಗ ಇಲ್ಲಿ
ಅಯ್ಯಯ್ಯ ಹಾ ಏನ್ ಏನ್ ಮಾಡ್ಕಳಕೆ
ದೇವ್ ಮೊದಲು ಇದಕ್ ತೋರ್ಸ್ಕೊಂಡ್ ಬರ್ತನಿ ಹಾಸ್ಪಿಟಲ್ಕ್
ಕಡಿಮೆನೇ ಆಗಲ್ವಾ ಅದೇ ಹೀಟ್
ಒಟ್ಟ ಕಡಿಮೆ ಆಗಲ್ತ್ಲಿ ಪಿಂಪಲ್ಸ್ ಆಗಕತಿಲ್ಲವ ಕಾಲ ಕಲ್ಲಿ ಕುತ್ ಬಿಟ್ಟಾವ ಫುಲ್ ಬ್ಲ್ಯಾಕ್ ಅಲ ಕತ್ಬಿಟ್ಟದ ಮಾರಿ
ಹ್ಮ್
ಅದಕ್ಕೆ ಅದಕ್ಕೆ ಅದು ತೋರ್ಸ್ಬೇಕು ಹ್ಮ್ ತುಟಿ ಸನ ಕಗಲ್ಲಕ್ಕಥ ಹೊಲಸ
ಬರೇ ದವಾಖಾನೆಗೆ ರೊಕ್ಕ ಹಾಕ್ಬೇಕು ನೋಡ್ಲಿ ಒಟ್ಟು ಇದ್ದಿದ್ದೆಲ್ಲ
ನಿನ್ ನಿನ್ನ ಸನಕ್ ನಿನ್ನರ್ ಸನಕ್ ಜಂಪೂರ್ ತಿಂದಿಲ್ಲಲ್ಲನಾ
ನಮದನ್ ಕ ಮಾಡತಿ
ನನ್ಗಿ ಹೇಳ್ತಿದ್ದೇನ ಏನ ತಿನ್ಬ್ಯಾಡತ್ತ
ಹ್ಮ್
ಮತ್ತತ್ ನನಗ್ ಯಾಕ ಹಿಂಗಲತ್ತದ ಬ್ಲಡ್ ಹತ್ ಚಂದಾಗ ಚೆಕ್ ಮಾಡಸ್ತೀನಿ ಏನ್ರ ಕೆಟ್ಟದೇಏನಂತ ಮತ್ತೆ
ಹೌದು ಒಂದ್ಸರಿ ಬ್ಲಡ್ ಚೆಕ್ ಮಾಡಸ ಬ್ಲಡ್ ಕೆಟ್ಟಿತ್ತು ಅಂದ್ರುನು. ಹಂಗ ಆತದ ಮತ್ ನಿಂಗ ಬ್ಲಡ್ ಕರೆಕ್ಟ್ ಅದನ್ಲಿ ನಿನ್ ಬಾಡಿ ಒಳಗ.
ಏನ್ ಐತೆ ಹ
ಹ ಹಂಗಂದ್ರೆ ಬ್ಲಡ್ ಡೊನೇಟ್ ಮಾಡ ಒಂದ್ಸರಿ.
ಅಂಗಲ್ಲ ಅಲ್ಲ ಕರೆಕ್ಟ್ ಆಗಷ್ಟ ಐತಿ
ಜಾಸ್ತಿ ಅಲ್ಲ ಈಗ ಈ ನಾರ್ಮಲ್ ಆಗಿ ಇತ್ತಂದ್ರೆ. ಬ್ಲಡ್ ಡೊನೇಟ್ ಮಾಡ್ಬೋದು.
ಯ
ಇಮ್ಮ ಏ ಅದ್ದೇ ಹೇಳ ಹತ್ತಿನಲ್ಲಾ ಹಂಗ ನಮ್ ರೂಮೊಳಗ ಅಶ್ವಿನಿ ಅಂತ ಒಂದ್ ಹುಡುಗಿದ್ ಆ ಹುಡ್ಗಿಗೂ ಬರೇ ಕಲಿ ಕಲಿ ಕಲ ಕಲಿ ಮೂವತ್ ನೋಡಂಗ ಇದ್ದಿಲ್ಲ ಅದಕ್ಕಕಿ ಬ್ಲಡ್ ಕೆಟ್ಟೈತೆೇನ ಅಂತಂದು ಚೆಕ್ ಮಾಡ್ಸಿದ್ ಒಂದ್ ಸರಿ ಅವಾಗ ಏನ್ ಹೇಳಿದ್ರು ಗೊತ್ತಿಲ್ಲ. ಆಗಿಂದ ಮತ್ತೊಂದ್ಸರಿ ಬ್ಲಡ್ ಡೊನೇಟ್ ಮಾಡಂತ ಯಾರು ಸಜೆಸ್ಟ್ ಮಾಡಿದ್ರು ಅಂತ ಬ್ಲಡ್ ಡೊನೇಟ್ ಮಾಡ ಕ್ಯಾಂಪ್ ಒಂದಿದ್ರೆ ಹುಬ್ಬಳ್ಳಿಯಿಂದ. ಕಲ್ಲಿ ಅವರ ಅವಾಗ ಅಕ್ಕಿ ಡೊನೇಟ್ ಮಾಡಿದ್ಲವ.
ಹೌದಾ ಹ
ಹ್ಮ್ ಅದಕ್ಕೆ ಹೇಳ್ದೆ.
ಹ
ಯಾಕಿನ್ ಒಳ್ ಗೊತ್ತ ಏನು ಕೇಳೇ ಇಲ್ವ ನ ಆಕಿನ್ ಕಡೆ. ಹ ಊದ ಕಾಯ ಅದೆ.
ಊಟಕ್ಕೆ ಮಾಡ ಹಾ ಊಟಕ್ಕೆ ಏನ್ ಮಾಡ್ಬೇಕು.
ಊಟಕ್ಕ ಚೊಂಗೆ ಮಾಡ್ತಣ ಮಮ್ಮಿ.
ಇದು ರುಕ್ಮಿ ಅರಮನೆ ಮಾಡ್ತಿದ್ರು.
ಎನ್ ಚೌಟ ಆದ್ರ ಎಂತ ಹೆಂಗಂಗೆ ಹೆಂಗ ಏ ಹ್ಮ್ ಆರಾಮಾ ನಾವು ಆರಾಮ್ ಯಾವಾಗ ಬಂದ ನಾವ್ ಬಂದೆ ಹದ್ನೈದ ದಿನ ಆತ. ಹಲೋ ಹ್ಮ್
ಅಂದ್ರನು ಬಿಡು ಪಾಪ ಮತ್ ಮನೆ ಬೇಲಿ ಬಂದಿರ್ತಾರ. ಇಲ್ಲ ನಿಂತೇ ನವಾ ಹ್ಮ ನಂದೇ ನಡ್ತ ಅನ್ನ ಸರ.
ಅಣ್ಣ ಸಾರ ಏ ಇವತ್ತು ಯಾವಾರ ಹೇಳ ಶುಕ್ರವಾರಂದ ಗುರುವಾರ.
ಹ್ಮ ಗುರುವಾರ ಅಸ ಶುಕ್ರವಾರ ಅಷ್ಟೇ ಸ್ಪೆಷಲ್
ಹ್ಮ್ ನಾಳ ಸ್ಪೆಷಲ್ ಏನ
ಯಾವ್ದ ಒನ್ ಪಾಯಸ ಕೊಡ್ತಾರ ಅನ್ನದ್ ಸಾರ್ಜೋದ ಅಷ್ಟೇ.
ಇಯಾಪ್ಪಾ. ನಾ ಗುಲಮ್ಜಿ ಮುನ್ ಮಾಡ್ತೆೇವೆ ಇವತ್ತು ಮಾಡ್ತ
ಎರಡನೇ ಎರಡನೇ ಶುಕ್ರವಾರ ಗುಲಾಬ್ ಜಾಮೂನ್ ಕೊಡ್ತಾರಾ?
ಹ ನಾವು ಇವತ್ ಮಾಡ್ಬೇಕೇು ಅಂದೇವಿ ಮ ಹಕೊಂಡ್ಬ ಬಿಟ್ಟಲ ಮಮ್ಮಿನನು ನಾನು ಫೋನ್ ನೋಡ್ಕೊತ್ಕೊಂಡಂತನನೆ ಅದಕ್ ಗುಲಾಬ್ ಜಾಮನ್ ಮಾಡಲಿಲ್ಲ ಗುಾ ಜಾಮೂನ್ ಹೆಂಗ ಮಾಡ ತ
ಹ್ಮ್ ಹೇಳಿದ್ದಲ್ ಮೊನ್ನೆೆ
ಹೇಳನಯ ಯಾಕಂದ್ರೆಫಸ್ಟ್ ಟೈಮ್ ನ ಸರಿ ಅದಕ್ಕೆ ನಿಂಗ ಗೊತ್ತಿಲ್ಲಪ್ಪ ಅಂತನಿ. ಮೊನ್ನೆ ಮಾಡಿದ್ದೇವಲ್ಲ. ನಾನು ನ ಮಮ್ಮಿ ಸೇರ್ ಮಾಡೆ ಮತ್ ಅಂದ್ರೆ ಸ್ವಲ್ಪೇ ಮಾಡಿದ್ದೇವ ಅವಾಗ ಅವಾಗ ಇನ್ನ ನಮ್ಗ ಕ್ಲಾರಿಟಿ ಇದ್ದಿದ್ದಿಲ್ಲ ಅದ್ರ ಬಗ್ಗೆ ಈಫುಲ್ ಕ್ಲಾರಟಿ ಸಿಖೆತಿ ಮಾರ್ತಿ ಅದು ಪಸಗೆ ಗುಲಾಬ್ ಜಾಮುನ್ ಪೌಡ್ರ ತಗೋಬೇಕು ಪೌಡರ್ ಹ ಸಿತಾವಲ್ಲ ಎಮ ಕೆ ಯರ್ ಅಯ್ಯವು ಯಾವ್ದ್ರ ತಗೋ ಅದು ನಿನ್ ಬೇಕಾಗಿ ತಗೊಂಡಾಗಿಂದ ಆ ಹಾಲ್ ತರ್ಸ್ಕೊಬೇಕಕ್ ಹ ಹ್ಮ್ ಹಾಲ್ ತಗೊಂಡು ಅನ್ನ ಅದ್ರಾಗಲ್ಲಾ ಪೌಡ್ರ ಒಳಗೇನು ಎಲ್ಲಾ ಮಿಕ್ಸ್ ಮಾಡಿರ್ತಾರ ಅವರು ನಾವವು ಏನು ಹಾಕೋ ಅವಶ್ಯ ಕತೆ ಇಲ್ಲ ಆ ಪೌಡರ್ನ ಎಲ್ಲ ಎಷ್ಟ ಹ ಬೇಕಷ್ಟು ತಗೊಂಡು ತಗೊಂಡಿಂದ ಹಾಲ್ ಸ್ವಲ್ಪ ಸ್ವಲ್ಪ ಹಾಕ ಕೊತ್ತಂಗ ಕಲಸ್ಬೇಕ್ ಚಂದಗೆ ಅಂದ್ರ ಬಳ್ಳಿಲೇನೆ ಕಲ್ಸ ಕಲ್ಸ್ಬೇಕಕ್ ಹಿಂಗ್ ಹಿಂಗ್ ಒತ್ತೆಗ ಹಿಂಗ್ ಹಂಗೇನಿಲ್ಲ ಗ ಬಳ್ಳಿಲೆ ಕಲ್ಸ್ಕೊಂತ ಒಟ್ಟು ಪೂರ ಕಲ್ಸ್ಬೇಕ ಸೊ ಮೆತ್ತಗ ಆಗ್ಬೇಕ ಅದ ಅಂಕಲ್ಸ್ ಇಂದ ಅದನ್ನ ಒಂದ್ ಸ್ವಲ್ಪ ವೇಟ್ ಮಾಡ ಅಂದ್ರೆ ಅದು ಮ ಇದಾಗಗ್ಬೇಕಲ್ಲ ಕುಡ್ ಹಕೋಬೇಕ ಕರೆಕ್ಟ್ ಆಗಿ ನೀರ್ ಗಿರ್ ಏನು ಹಾಕುದಿಲ್ಲ ಹಾಲಿಂದನೇ ಕಲ್ಸೋದದನ ಹ್ಮ ಅದೆಲ್ಲ ಕುಡ್ಕೋಬೇಕಲಾ ಅದೊಂದು ತಾಸಸ್ ಅದ ಹಿಂಂದ ಅ ತಾಸ ಬಿಡ್ಬೇಕು ಬಿಟ್ಟ ಆಗಿಂದ ಅ ಇನ್ನ ಪಾಕ ಬ ಇಲ ಮತ್ತ ಅದಕ್ಕ ಪಾಕನುೂ ಈನ್ ಅಂದ್ರ ಕಲ್ಸಿಂದ ಬಿಟ್ಟಿರ್ತೇವಿ ಇಲ್ಲಿ ಬಿಟ್ಟಿದ ಆಗಿಂದ ಒಂದ್ ಅರ್ಧ ದಾಸದ ಆಗಿಂದ ಕೂರ್ನ ಉಂಡಿ ಮಾಡ್ಕೊಬೇಕು ಹಿಂಗ ರೌಂಡ್
ಹ್ಮ್
ಅದಾಗಿಂದ ಈಗ ಪಾಕ ಬೇಕಲ್ಲ ಪಾಕನುೂ ಅಂದ್ರ ಅ ಅ ಕುಂದ ಕರ್ದ್ ಹಾಕ್ಬೇಕ ಅದಕ್ಕ ಪಾಕ ಮುಂಚೆನೆೆ ಮಾಡ್ಕೋಬೇಕಂದ್ರೆಮ್ಮ ಅದು ಸ್ವಲ್ಪ ಆರಿರ್ಬೇಕಲ್ಲ ಬಿಸಿ ಬಿಸಿ ಇರಬಾರ್ದಂತಂದ ಪಾಕಾಯಿ ಮಾಡ್ ಕರಿಗಿಂತ ಮುಂಚೆನೆ ಪಾಕ ಮಾಡ್ಕೊಳದು ಪಾಕ ಹೆಂಗಂದ್ರ ಆ ಸಕ್ಕ್ರ ಎಷ್ಟ ಆಕ್ತ ನೋಡ ಅದ್ರ ಡಬ್ಬಲ್ ನೀರ್ ಹಾಕ್ಬೇಕ್ರೆ ನಿಮ್ಗ್ಗೆ ಹೆಂಗ್ ಬೇಕಾ ಹಂಗ ತರ ಅಂದ್ರೆ ಅದು ಹಿಂಗ ಹಾ ಅಂದ್ರೆ ಪಾಕಟ್ ಟೈಪ್ ಆಗ್ಬೇಕು ಎಳಿ ಎಳಿ ಬರ್ತಾ ಗೊತ್ತು ಹಿಂಗೆ ಅಂಟಂಟ ಹಾ ಹಂಗ ಆಗತ್ತನ ಇದು ಮಾಡ್ಕೊಬೇಕು ಒಲಿ ಮ್ಯಾಗ
ಹ್ಮ
ಹಾ ಅದಾಗಿಂದ ಅಂದ್ರೆ ಅದೊಂದ್ ಸ್ವಲ್ಪ ಇದ ಆಗಗ್ಬೇಕಲ್ಲಾ ಕೂಲ್ ಆಗ್ಬೇಕಲಾ ಅ ಅದಕ್ಕ ಆ ಸ್ವಲ್ಪ ಬಿಟ್ಟು ಈಗ ಖರೀದುು ಹ ಎಣ್ಣಿ ಎಷ್ಟ ಎಷ್ಟನಕ್ಕನು ಬೇಶಿ ಹಾಕೋಬೇಕು ಅಂದ್ರೆ ಅ ತೇರ್ಲಾ ಅ ಮಾಡಿದ್ದೆ ಅಂದ್ರೆ ಇನ್ನ ಹೆಚ್ಚಿಗೆ ಹಾಕೋಬಬೇಕತ್ತ ಪೂರಾ ಎಣ್ಣಿ ಒಳಗ್ ಕುಡ್ ಇದಾಗಕ್ಬೇಕಕ್ಲಾ ತೊ ತೊಯಿಬೇಕಕ್ಲಾ ಹಂಗ ಎಲ್ಲಿ ಹಾಕೊಂಡು ಸಣ್ಣಾಗ ಕರೀು ಅಂದ್ರೆ ನು ಕಲರ್ ಬರ್ಬ ಜರಾಕ್ ಕಲರ್ ಬರ್ಬೇಕು ಆ ಕಲರ್ ಬರಾಂಗ ಕರಿಬೇಕ
ಹ
ಹ ಆಯ್ತು ಅ ಅದೇ ಅದನ್ನು ಒಂದ ಸ್ವಲ್ಪ ಕೂಲ್ ಆಗ್ಬೇಕು ಇದ್ನ್ನು ಒಂದ್ ಸ್ವಲ್ಪ ಕೂಲ್ ಆಗ್ಬೇಕು ಅದ ಅಂದ್ರೆ ಪಾಕನೂ ಕೂಲ್ ಆಗ್ಬೇಕು ಈ ಲ್ಲ ನೀವು ಜಾಮೂನ್ ಇರ್ತಾವಲ್ಲ ಉಂಡಿ ಜಾಮೂನ್ದು ಅವು ಕೂಲ ಆಗ್ಬೇಕು ಅದಾಗಿಂದ ಪಾಕದೊಳ ಹಾಕದು ಆಮೇಲೆ ಅಂದ್ರೆ ಒಮ್ಮೆ ತಿಂದ್ರ ಟೇಸ್ಟ್ ಅನ್ಸಂಗಿಲ್ಲ ಸೊ ಅದಕ್ ಒಂದ್ ತಾಸ ಎರಡ್ ತಾಸ ಬಿಟ್ಟು ತಿನ್ಬೇಕು ಅಂದ್ರೆ ಪಾಕನ ಆ ಏನ್ ಜಾಮೂನ್ ಮಾಡಿರ್ತೇವ್ ನೋಡ ಅದ್ ಹೀರ್ಕೋತದ
ಹಾ
ಹಂಗ
ಬಾರಿ ಬಿಡಾ ಅಂದೆ.
ಏನ್ ಬಾರಿ ಜಾಮೂನ್ ರೆಸ್ಪಿ ಭಾರಿ ಏನ್ ನಾಕಲ್ ಕೊಂಡೆ ಅನ್ನೋದ ಬಾರಿಯ.
ನೀ ಕಲ್ಕೊಂಡಿ ಅನ್ನೋದ ಭಾರಿ
ಥಾಂಕ್ ಯು ಭಾರಿ ಅಂದಿ ಅಲಾ ಥಾಂಕ್ ಯು ಥಾಂಕ್ ಯು.
ಹ್ಮ ಖುಷಿ ಆಗ್ತಿತ್ವಾ ಹೋಗಳಿದ್ರ ಮೊದ್ಲ ನೀ ತೆಗಿ ಯಾವಾಗ್ಲೂ ನಂಗೆ ನೀ ಏನ ಮ ನಿ ನೀ ನಿನ್ನೇನ್ ಇವತ್ ಮುಂಜಾನ ಅಂದಿಯಲ್ಲ ನನ್ಗೆ ದೆವ್ವ ಅಂತ.
ಹ್ಮ್ ಮತ್ತಾ.
ಹ್ಮ್ ಹ ಮತ್ತ ದೆವ್ವ ಅಂದ್ರ ದೆವ್ವದ ಫ್ರೆಂಡ್ ದೆವ್ವನೆ ಅಲಾ. ಈಗ ನೋಡ ದೇವ್ಕ್ ಯಾರ್ ಯಾರರ ಫ್ರೆಂಡ್ ಆಕ್ತರೇನ ನೋ ದೆವ್ವನೇ ಆಗ್ಬೇಕು
ಲಾ ನಾ ಆಗಿನಲಾ.
ಹಾ ಅದೇ ನೀನು ದೆವ್ವ ಸ್ ಸುಮ್ನೆ ನನಗ್ ಯಾಕಂತಿ ಅಂತಾ ಹ್ಮ್ ಹ್ಮ್.
ಪಾಪ್ ದೆವ್ವಿಗಿ ಒಬ್ಬಕಿಗೆ ಬಿಡಬಾರದು.
ಹ್ಮ್ ಮತ್ತ ಏನ್ ಮಾಡ್ಲಿ.
ಬಿಡ್ಬಾರ್ದ ಅಂತ ನಾ ಫ್ರೆಂಡ್ಶಿಪ್ ಮಾಡಿನಿ ಎನ್ಲೆ.
ಅಯ್ಯಯಯ ಹಂಗಲ್ಲ ದೆವ್ವ ಇದ್ದೆಲ್ ಬರ್ಬೇಕಲಾ ದೇವ್ವನ. ದೆವ್ವ ಸಾಲಿ ಕಲಿದ ಚೆಂದ ಅನ್ಲೆ.
ಅಲ್ಲ ಬುಡು ಅದಕ್ಕೆ ಕಲಕತಿಲ್ಲ ಬಿಟ್ಟ ಕೋತದ. ಹ್ ಹ್ಮ್ ಪ್ರವಾಸ
ಈ ಕೇ ಪ್ರೇಮಿ ನಮ್ ಶ್ರೇಯಾ ಹೇಳಿದ್ಲು ಹಾವೇರಿ ಹೋಗಿದ್ಲತ ತಿಕಿ ಟ್ರಿಪ್ ಒಂದ್ ದಿನ ಪೂರಾ ಅಲ್ಲೇ.
ಮಸ್ತ್ ನಾ ಹೇಳ್ತನ್ ಕೇಳ್ ಒಂದ ದಿನ ಪೂರ್ತಿ ಅಲ್ ರಾಕ್ ಗಾರ್ಡನ್ ಅಂತ. ಯಾಕೆ
ಒಂದ್ ದಿನಾನೂ ಹೋಗಿಲ್ಲಲ್ಲ ಅದಕ್ಕ ನಾವು್
ನಿನ್ಗೆ ಆಗ್ಬೇಕ ನಾ ಬಾ ಅಂತೀನಿ ನೀ ಬರಲ್ಲ ಹ್ಮ್ ಹ್ಮ್. ಮಸ್ತ್ ಐತಿ ಮತ್ ಹಿನ್ನೊಮ್ಮ ಹೆಚ್ಚಾದಾಗ ಹೇಳ್ತೀನಿ ತೊಗೊ ನಾ ಚಾ ಮಾಡ್ಬೇಕ್ ಈಗ ಇಡ್ತೀನಿ.
ಹೌದಾ ಸರಿ ನಿಮ್ ನಿಮ್ ಶ್ರೇಯನ ಜೊತೆ ಮಾತಾಡ್ತಿದ್ದೆ ನಿಮ್ಮ ಮಮ್ಮಿ ಪೋನಿಗಿ ಹಚ್ ಕೊಟ್ಟರ್. ಇರ್ಲಿ ಬಿಡ ಹತ್ ನಿಮಿಷ ಆಗಲ್ಲ ಬ್ಯಾಡ.
ಸರಿ ಸರಿ ಬಾಯ ಈಗ ಹ್ಮ್.